ಹಲೋ
ಏನ್ ಮಾಡಿದ್ದಿದೀ ಒಂದಷ್ಟು
ಏ ಅದು ಓಪನ್ ಮಾಡಿ ಬಿಡ್ಬೇಕಕ್ ನ್
ಏನಾಗಗಲ್ತು ಓಪನ್ ಮಾಡಲಿಲ್ಲ ಅಂದ್ರೆ ಏನಾಗಲ್ಲ ಹಂಗಗೆ ಬಿಟರು ಏನಾಗಲ್ಲ ಅದು ಏನ್ ಮಾಡಿ ನಿನ್ ಇಷ್ಟ ನೋಡು
ಹ್ಮ್
ಏನ್ ಮಾಡತಿ
ಹ್ಮ
ಹಲೋ ಏ ಮಾಡತಯಪ್ಪ ಅಂದೆ
ಏನಿಲ್ಲ ಆದ್ರೆ ಟಿಫನ್ ಬಾಕ್ಸ್ ನಾಗ ಹೂವು ಹೂವು ಹಡಾಕತೀನಿ
ಹ ಎರಡು ಜನ ಅದೇ ನೆನೆಸಿಡ್ಲೇ ಸ್ವಲ್ಪ ಹಂಗಾದ್ರ ನಾಳೆ ಬೆಳಿಗ್ಗೆ ಆದ್ರ್ ಸ್ವಲ್ಪ ನೆಂಂದಿರ್ತಾವ
ಹಾ
ತಗೊಂಡ್ ಹೋಗ್ಬೋದು ಆರಾಮ ಮಾಡ್ಬೋದು ಅಲ್ಲಿ
ಹಾ ಹಾ
ಹ ಬಾಟ್ಟಿ ಇಸ್ತ್ರಿ ಮಾಡಿಯನಾ
ಅದೇ ನಾಳೆ ಪಂಚಕ್ರಮ ಆಗಟೇನಿ ಪಂಚಕರ್ಮದವುಲ್ಲ ಪಂಚಕರ್ಮದವೆಲ್ಲ
ಹೌದಾ ಅಲ್ಲಿ
ಆ
ಬಡ್ಡಿ ಇಸ್ತ್ರಿ ಮಡ್ಯಾನ
ಹಾ ಮಾಡೀನ್ ಮಾಡೀನ್
ಇಲ್ಲಿ ನಮ್ ದೋಸ್ತ ಒಬ್ಬ ಮಾಡತನ ಕೊತೇ ನೋಡ ಹೌದಾ
ಯ ನತಾಡ ಅಾರ ಸನೆ ಹ ಮಾಡ ಮಾಡಾ ಎರನ್ ಮಾಡ ಹತೀನಿ ಈಗ ನಾನ್ ಹಾ
ಎಏ ದಪಕ ಸು
ಹ್ಮ ಹೇಳ ಹೇಳ
ಹ ಕಪೇಶ್ ಹ ಬಡವರ್ ಅದವಿ ಸ್ವಲ್ಪ ಸುಮ್ಮನೆ ಇರು ಹಾಸ್ಟೆಲ್ ನ ಒಂದದು ಓಡ್ರರು ಹೋಗ ಬಿಡತ್ಲಿ ಅಪ್ಪ ಅದ್ ಮಾಡ್ಸ್ಬೇಕ
ಐದ ರೂಪಾಯಿ ಹಾಕಪಾ ನಾ ತಗೊಂಡ್ ಬರ್ತನಿ
ಐವತ್ತು ರೂಪಾಯ ಅಲ್ಲಾ ವಾರ್ಡನ್ ಹೇಳಬೇಕು ಐವತ್ತು ರೂಪಾಯಿಕಿರ್ ಮಾಡಸದಗಲ್ಲ
ವಾರ್ಡನ್ ಹೇಳ್ಬಬೇಕ ಫಸ್ಟ್ ಹಾಸ್ಟಲ್ ಮಾಡಕ
ಎ ಹಾಸ್ಟೆಲ್ ಆಗೇತಿ ನಮ್ದ್ ಹೌದಾ
ಅಲ್ಲೇ
ಹ್ಮ
ಇದು ನಿಮ್ ಹುಡುಗಿ ಟ್ಯಾಬ್ ಇಸ್ಕೊ ಬಂದೆಲ್ಲ ಏನಂದಲ ನಿಮ್ ಹುಡುಗಿ ಕೊಟ್ಲಾ ಏನಂತ ಕೇಳ್ತಿ ಲೇ ನೀನು
ಹಾ ಅಕ್ಕಿನ ಹೇಳದಲ್ಲ ನಾವು ಕಾಲೇಜ್ ಈ ಊರಿಗೆ ಹೋಕ್ಕಿನಿ ಟಾಪ್ ಬೇಕೇನಾ ಅಂತ ಹೇಳದಲ.
ಹೌದ ಇದ್ರಗ ಅಲ್ಲೇ ಇದ್ರ ಜುಲಟ್ ಮತ್ತೆ ಇನ್ನೊಬ್ಬ ಅವನ್ ಜೋ ಲವರ್ ಅದರ ನೋಡ ಇದರಾಗ್ ರೋಮೋಯೋ ಹ್ಮ
ರೋಮಿಯೋ
ಹಾ ಅಕಿ ಜೂಲಿಟನ್ ಆದರೂ ಇಬ್ಬರು ಚುಟಿದಾರ ಹಂಕೇದಾರ ಅಷ್ಟ ಮತ್ತೇನಿಲ್ಲ ವ್ಯತ್ಯಾಸ
ಏ ಚೂಡಿದಾರ ಅದು ಬೆಸ್ಟ್ಟೀಸ್ ಇರ್ತಾರ ಲೇ ಒಬ್ಬರು ಅವ್ರ ಅಕ್ಕ ಇರ್ತಾಳ ಹ ಅವರಕ್ಕ ಅದು ಏನ್ ಹುಡುಗನ ಹುಡುಗಿನ
ಅದು ಹುಡುಗ ಹುಡುಗಿ ಗೊತ್ತಾಗ್ತಿಲ್ಲ ಅವವು ಒಟ್ಟ ಆರ್ತುತಿ ಬಟರ್ಫ್ಲೈ ಅದ ಹುಡುಗ ಹುಡುಗಿ ಗೊತ್ತಾಗತ ಅದೇ ಹುಡುಗ ಹುಡುಗಿ ಗೊತ್ತಾಗ್ತಿಲ್ಲ ಪಂದ್ಯಅದ್ದ
ಹೌದಾ ಅದು ಕೆಳಗ ಬಗ್ ನೋಡ
ಕಂಡ ಲೇ ಯಾಕಂದ್ರೆ ಎರಡು ಮಿಷಿದವ ಇದಕ
ಹೌದನಾ
ಹ್ಮ್
ಹ್ಮ್ ಚಲೋ ಐತೇನ
ಸಖತ್ ಕಲರ್ ಮ ಸಖತ್ ಕಲರ್ ಸಖತ್ ರಿಸರ್ವೇಶನ್ ಭಾರಿ ಮಾಡಿರ ಇದಕ್ಕೆ
ಹ್ಮ್ ಹಾ ಹಾ ಹೌದ ಜಾತ್ರೆ ಮಾಡಬೇಡ ಅಂದಿದ್ದೆ ನಾನು ಜಾತ್ರೆ ಮಾಡಿಟ್ಟಾರಪ್ಪ ಅದನ್
ಇದ ಏನದ ಡಿ ಪಿ ಬಾರಿ ಇಟ್ಟರಲ್ಲ ನಿಮ್ ಹುಡಿಗಿ
ಹ ನಾನ ಹಾಕಿದ್ದದ
ಹ್ಮ್ ಹು ಇದ ಲೇ ಏನ ಇದ ಪೆನ್ನ ಇದ
ಹ್ಮ ಹ್ಮ್್ಮ
ಸುಮ್ನಿರೋ ಸ್ವಲ್ಪ ಡಿಸ್ಟರ್ಬ್ ಆಗ ಹ ನಂದೇಶಂಟ ನಿನ್ನ ಎ ಬ ತಕ ನೀ ಏನ್ ಪೆನ್ ಐತೆಲ್ಲಿ ಹಂಗ ತಗದ ಅದನ್ನ ಅದೇ ತೇಗ ಬರ್ತಲ್ಲ
ಸ್ವಲ್ಪ ಸರ್ರಿಸಸದೆ
ಇಲ್ಲಿ ನಮ್ ದೋಸ್ತ್ ಬಂತ ಅಡ ಇ ಹೆಂಗ ಪೆನ್ ಹೆಂಗ ತಗೋದ ಇದ್ ಸ್ವಲ್ಪ ಹಳ್ಕ ಕೊಡೋದ
ಹ್ಮ
ಏ ತಗದ್ಲ್ಲೇ ಎಲ್ಲಿ ಎಲ್ಲಿ ಇಟ್ಟಿಲ್ಲೇ ನಿನ್ ಬುದ್ದಿನ ಏ ಯದ ಇ್ದ ಬರದು
ವರ್ಕ್ ಮಾಡೋದು ಬರಿಬಹುದು ಏನಾದ್ರು ಮಾಡ್ಬೋದು
ಇದಧ್ರಲ್ಲಿ
ಹಾ ಹ್ಯಾಂಡ್ ರೈಟಂಗ್ ಸರಾ ಬತ
ಓ ಪೇಪರ್ ವೇಸ್ಟ್ ಆಗಲ್ಲ ಅಷ್ಟೇ ಅದೆಲ್ಲ
ಹ್ಮ ನೋಟ್ಸ್ ಮಾಡ್ಬೋದು ಅದ್ರಿಂದ
ಆ ರೇ ನೋಳ್ಳೆಯದು ಹ್ಮ್ ಸಮಸಂಗಲಿ
ಹ್ಮ ನಲತ್ತೈದು ಸಾರ್ ಅಪ್ಪು
ಓ ರತ್ ಚುಡುಗನ ಬಿಳಿಸಿಬಿಟ್ಟಿ ಅಲ್ಲಿಲಿಮ್ಮನೆ
ಏ ಹೆಂಗಗೆೇಳ್ಬಾರ್ದು
ಅಲ್ಲ ಎಲ್ಲಾ ನೇನ ಇಸ ಬರ್ತ ಎಲ್ಲ ಹೊರ್ತ ಎಸ್ರಿಪೇಟೆೆಗೆ ಬಾರಿ ನೋ ಲವ್ಂದ ಮೇಲೆಲ್ಲ ಇತತ್ತದೆಲ್ಲಲ್ಲಿ
ನನ್ ಅಕ್ಕಿದ್ ಏನನ ಅದ ಅವ್ ಎಲ್ಲ ನಂದೆ
ಹ್ಮ್
ಈಗ ಬೈ ನಂಬರ್ ಹಟ್ಟಿಲ್ಲ ಬ ಪ್ಲೇಟ್ ಬರೋ ತನ್ಗೆ ಸ್ವಲ್ಪಾಯಿೊಂಬರ್ ಪ್ಲೇಟ್ ಬರ ತನ್ಗೆ ಸ್ವಲ್ಪ ಕಾಯ
ನಂಬರ್ ಪ್ಲೇಟ್ ಯಾವತ್ತ ಮರ್ತಿ
ಒ ಬಾ ಬಾ ಬಾ ಬಾ ಬಾ ಬಬ ಹಂಗೇನಾ ಕೊಡ ಕೊಡ ಎಲ್ಲ ಇದ್ದಿಟ್ಟೆ ಈ ಸ ಲೇಬಿಮ್ಮ ಹ ನಂಬರಯ್ಯ ಕೀ ಎತ್ ಕಪಿಟರ್ಲ್ಲಿ
ಹೌದಾ ಅವಾಲಿ ಬಿಡಲ್ಲ ಪಕ್ಕಿ ಏನಾಗಲ್ಲ ನಂಬರ್ ಪ್ಲೇಟ್ ಏನಿದ್ದೆ
ನಂಬರ್ ಪ್ಲೇಟ್ ಏ ಐತ್ಲ
ಹೌದಾ ನೀನ ಒಂದ ನಾಲ್ಕ್ ನಿಮ್ ನೋಡ್ ನಾಕಕ್ ನಿಮಿಷ ವೇಸ್ಟ್ ಮಾಡಬೇ ಟೈ್
ಬಂದಿಲ್ಲ
ನಾಲ್ಕ್ ನಿಮಿಷ ವ್ಯಸ್ ಮಾಡಬಡತ್ತಾ
ಹೌದಾ
ಹ್ಮ್ ಇನ್ನೊಂದ ಹಾಕ ನಿಮಿಷ
ಹಾ ಹಾ
ಹ್ಮ ನಮ ದೋಸ ನಮ ದೋಸ್ ಇಸ್ತ್ರಿ ಬಾರಿ ಮಾಡ್ದಲ್ಲೆ
ಹ್ಞೂ
ಮಸ್ತ್ರಿ ಇ ಸ್ತ್ತ್ರರಿ ಅಂಗಡಿ ಇಟ್ಕಂದ್ರೆ ಒ ಲಾಭ ಆಸ್ತಿತ್ ಬಾರಿ ಆಗ
ಹ್ಮ್ ಹ್ಮ್
ಹೆಸ್ ಹೆಂಗ್ ಮಾಡ್ತಂಗ ಗೊತ್ತ ನ ಅವ್ನು ಸಾಯಂ ಕಳಿಕಂತ ಮಾಡ್ತಾನ
ನೇಣ ಈ ಕಡೆ ಕಿವಿ ಆಗೊಂದು ಈ ಕಡೆ ಕಿವಿ ಆಗೊಂದ ಹ
ನೀರ್ ಬೇಕ
ಇಲ್ಲ ಪ್ಲಾನ್ ಸಿ ಸೂಟೇಬಲ್ ಮಾಡಸರು ಆ ಹಾ ಡ್ರೆಸ್ ಮಸ್ತತ್ ಐ್ ಲೈನ್ ಲೈನ್ ಎಲ್ಲಾ
ಹ್ಮ ಹ್ಮ್ಮ ಆನ್ಲೈನ್ ತಸ ಆಫ್ಲೈನ್ ತ ಹ
ಆಫ್ಲೈನ್ ಆಫ್ಲೈನ್ ಹ ನಮ್ದೆಲ್ಲಾ ಬಳ್ಳಾರಿ ಕಂಪ್ನಿಯ ಪ ಹ ್ಲಿಪ್ಕಾರ್ಟ್ ಕಂಪ್ನಿಯ ನೋಡ
ಹ ನಿಮ್ುಡಿದ್ ಬಾರ ಅಂತಲ್ಲ ಅದಕ್ಕೆ ಕೇಳ್ಪಟ್ಟೆ
ಹಾ ಏ ಏ ಹೆಂಗಬಾರ್ದ್ಲ್ಲ ಅವೆಲ್ಲ ಏನ
ಅದ ಎಟಾವಡ ಮಾಡ ಹೆಟು ಕಾಲ ಹೊತ್ತು ಮಾಡ ಏನ್ ಮಾಡಿಂದ ಹೆಟು ಕಾಲ ಹೊತ್ತು ಮಾಡಲಿ ಹಿಂಗ ಯಾಕ ಬರ್ತರಿ ಅದು ವಿ ಐ ಪಿ ಕಾಲ್ ಮಾಡತಾರಲ್ಲಂಗಗೆಾರ
ವಿ ಐಪಿ ಅದೆಲಿ ನೀನ್ ವಿ ಐಪಿನೇ ಹ್ಮ್
ಹ್ಮ್ ಊಟಕ್ಲೆ ಬಹಳ ಪ್ರಾಬ್ಲಮ ಆಗ
ಬಾಳ ಪ್ರಾಬ್ಲಮಾ ಕಡೆ ಹಂಗಂದ್ರೆ ಒಂದ ಯಾವ ಹಿ ಹೊಡಣ ಕಡೆ
ಇಲ್ಲ ಆಾಡಾನ ಅ್ರ ನಮ್ಮ್ ವಡರ್ ನ ಖಾಲಿ ವಾಡನನ್ನ ಬಲಿ ಬಿಳ್ಸಬೇಕಂದು
ವ ವಾಡನ್ಿಗೆ ಬಲಿ ಎದಕ್ ಆಾಕ್ತವ ಮ್ರ ಅವ್ನ ಬಳಗ್ ಬರ್ತಾನ
ಇಲ್ಲಲ್ಲ ನಿಮ್ ನೀವು ಐಡಿಯಾ ಕೊಡ್ಬೇಕಪ್ಪ ಸ್ವಲ್ಪ ಇಂತ ಕೆಲ್ಲ
ಒ ಬಟ್ಟೆ ಬಕೆಟ್ ಬಕೆಟ್ ನೋಡಿ ಯ್ ಬಕೆಟ್ ಇಡಿ
ಏ್ ಅಂತ ಎಲ್ಲಾ ನಮ್ಮ್ನಾರ ಹೇಳ್ಕೊಟ್ಬಿಟ್ರ ನೀನ್ ಏನ್ರ ಮಾಡ ಬೈಕ್ಿಟ್ಟ ಹಡಿಬಿಡಲ್ಲ
ಹೌದಾ ಬಕೆಟ್ ಹಿಡಿ ಎಲ್ಲಾ ಅಂದ್ರೆ ಇಲ್ಲಾದ್ರೆ ದೊಡ್ರ ಹಿಡಿ ಲೋಟ ಹಿಡಿ
ಲೋಟಾ ಸಾಲಲ್ಲಗೆಲ್ಲ ಹಕಾ
ಹಾ
ಹ್ಮ್ ಏನೋ ಒಂದ್ ಮಾಡ ಅಂತ ರ್ಂಡ್ತ್ತ ಇಲ್ಲಾ ಅಂದ್ರೆ ಇದು ಅದಲ್ಲ ಕ್ಯಾಸ್ಟರ್
ಹಾ
ಹ್ಮ ದತುರಂದ್ರಸ್
ಕೆನ್ನಡದಾಗ ಗೊತ್ತಿಲ್ಲಪ್ಪ ಅ ನೀಗೆ
ಹ್ಮ್ ಇರ್ಲಿ ಇರ್ಲಿ ಈಗ ಹೋಗಕತಿ ನೀನ್ ಆಯುರ್ವೇದ ಕಲಿ ಆಕತಿ ಕಲಿ ಕಲಿ
ಹ್ಮ್ ಹ್ಮ್
ಇನ್ನ ಎಷ್ಟು ಇನ್ನ ಒಂದೆರಡು ನಿಮಿಷ ಮಾತಾಡಿ ಏನಾಗಲ್ಲ ದೋಸ್ತರು ಕೂಡ ಮಾತಾಡ್ಬೇಕಪ್ಪ ಅವಾಗವಾಗ ನೀನು ಹತ್ತು ನಿಮಿಷ ತನ ಟೈಮ್ ಕಡಲ್ಲ ಅಂದ್ರೆ ಹೆಂಗ ಹೇಳ ಹತ್ತು ನಿಮಿಷ ಕೊಡ್ಬೇಕಪ್ಪಾ ಫ್ರೆಂಡ್ಸಗೆ
ಹಾ ಕೊಡಣ ಕೊಡಣ
ಹ್ಮ್ ಬರೆ ನೀಮ್ ಹುಗಿಗೆ ಕುಡ್ತೀರಪ್ಪಾ ಮತ್ತ ಏನ ಮಾಡದ ಎಳ ಕುಡ್ರಲ್ಲ ಕಂಗಾಲ ಆಗ್ಬ ಬಿಡ್ತಾಗಲ್ಲ
ಹಾ
ಏನ ಲೈಬ್ರರಿಂದ ಏನ ಚೇರ್ ತಗೊಂಡಬಂದಿರಾ. ಲೈಬ್ರೆರಿಗಿಂದ ಚೇರ ತಗೊಂಬಂದಿರಂತಲ್ಲ. ಅದ ನಿನ್ನೆ ಏನ ರಾತ್ರಿ ಬಂತಿತ್ತಂತ ವಾರ್ಡನ್ ಬಂದಿದ್ದಪ್ಪ ಕೇಳಕ್ಕಂತ.
ಏ ಎದಕ್ ಹೌದನ
ಹು ಬರೇ ನಾನ ಮಾತಾಡತೀನ ಮುಂದಿನ ಸ್ವಲ್ಪ ಮಾತಾಡ್ರಲೆ. ಹ್ಯಾಪಿ ಬೌ ಸಾಚಿಗೆ. ಈಗ ಅಲ್ಲಿ ಒಬ್ಬಕೆ ಹೊಟಿದೀವಪ್ಪಾ ಶಂಕುರು ಅವ್ನ್ ಫ್ರೆಂಡ್ ಕೈ ಮಾಡಿದ್ರ.
ಇಲ್ಲಾ ಈತನ ಹು.
ಹ್ಮ ಕೈ ಮಾಡಿದ್ರಪ್ಪಾ ನಾವು ಸುಮ್ನೆ ಹೊಂಟಿದ್ವಿ ಮತ್ತ ಹಿಂದ ನೋಡಿ ಕೈ ಮಾಡಿದ್ವಪ್ಪ.
ಹು ಹು
ನಾ ಒಬ್ಬಾನ ಮಾತಾಡದ್ದೇನೆ ನೀನು ಸ್ವಲ್ಪಮಾತಾಡಿದ ಬೇಸಯ್ತಪ್ಪ
ಹು
ಬರೆ ಹು ಅಣ್ಣಾಕತ್ತಿಯಪ್ಪಾ ನಿ ಹೆಂಗ ಮಾತಾಡತಿಯೆನ್.
ಹೌದ ಹು ಅಂದ ಬಿಡ
ದುಡ್ಡು ಬರೋದು ಕಡಿಮೆ ಆಗಿ ಬಿಡತದೆಲ್ಲಂದ್ರೆ ಮಾತಾಡ್ಬೇಕನಿ.
ಏ ನೀನ್ ಮಾತಾಡಾಕಟ್ಟಿಯಲ್ಲ ನಾ ಅದಕ್ಕೆ ಸಪೋರ್ಟ್ ಮಾಡಾತ್ತೆನಿ.
ಹು ನಾನೀಗ ಬಟ್ಟಿ ಒಗ್ಯಾಕ ಹೋಗುನುನು.
ಬಟ್ಟೆ ಒಗ್ಯಾಕಾ.
ಹಾ.
ಎಷ್ಟದ ನಿಂದ.
ಹ್ಹ ಒಂಬತ್ತು ಮೂವತ್ತೇಳ್ದ.
ಒಂಬತ್ತು ಹೌದಾ.
ಹು ಇನ್ನೊಂದ ಮೂವತ್ತ
ಹಾ ಹೋಗೋಣ ಅಂತತಗೋ. ಅಂದು ಹೌದು ಬಟ್ಟೆ ಬಟ್ಟೆ ಹೋಗಿಬೇಕು ಮಾರಾಯಾ ಹೋಗೋಣ ಇಗ ಮತ್ತೆ.
ಹು ನಾಲ್ಕ್ ದಿನಾ ಆಯ್ತೋ ಬಟ್ಟೆ ಹೋಗದಿಲ್ಲಾ ಇಗ ಹೋಗ್ಬೇಕು.
ಹ.
ಹಾಸ್ಟೆಲ್ದಾಗ ಬಟ್ಟಿ ಹೆಂಗ ಹೋಗಿತಾರ್ ಗೊತ್ತಲ್ಲ. ಹಾ ಟಾಫೀಕ್ ನೆಕ್ಸ್ಟ್ ಮಾತಾಡೋಣ ತೊ.
ರರ ಹೌದನಾ
ಸಾಕಾಯ್ತಪ್ಪಾ ಮಾತಾಡಿ ಮಾತಾಡಿ ಟೈಮ್ ಆತೇನ.
ಹಾ ಟೈಮ್ ಆಗೈತ್ ನೋಡ್ ಕಟ್ ಮಾಡ್ಲಾ ನಾನ.
ಹು ಟೈಮ್ ಆಗಿದ್ರೆ ಹೋಗ.
ಹು ಸರಿ ತೊ.
ಸರಿ.